ಹಲೋ
ಏನ್ ಮಾಡಕತ್ರಿ
ಏನೇನ್ ನೋಡೋಣ ಸುಂಕುಂತೀವಿ ನೀವು
ನಾವು ಪ್ರವಾಸ ಬಂದಿದ್ದೀವಿ
ಹೌದಾ ಆರಾಮಲ್ಲ
ಹ್ಮ್ ಆರಾಮ್ ನೀವು
ಹ್ಮ್ ನಾವ್ ಆರಾಮದ್ವಿ ಹೆಂಗ್ ನಡದ ಪಯಣ
ಪಯಣ ಐರಣ್ಣ ಆದ ನೋಡ್ರಿ ನಮಗೆ ಎಲ್ಲೆಲ್ಲೋ ಸಿಗಾಕ್ಬಿಟ್ರ
ಏನ್ಯ್ಯದಣ್ಣ ಅಂತದು
ಪ್ರವಾಸಕ್ ಕರ್ಕೊ ಬಂದಾರ ಒಬ್ಬನಿಗ್ ಬಿಟ್ಟು ಹಯ್ಬಿಟ್ರ ಆಕಡೆ
ಏನ ಎಲ್ಲಿ ಬಿಟ್ಟು ಹೋಗ್ಯಾರ ಎಲ್ಲಿ ಹೋಗಿರ ಎಳ ಪ್ಲೇಸ್
ಪೂರ ಬುಡ್ಡದ ಮೇಲ್ ಬಿಟ್ರ
ಯಾರ್ ಶಾಪುರ್ ಗುಡ್ಡಕ್ಕೆ ಹೋಗಿರೇನು
ಹ್ಮ್ ಶಾಪುರ್ ಗುಡ್ಡ
ಗುಡದಾಗ ಬಿುಟ್ಟ್ಯಾರ
ಹ್ಮ್
ಯವನತಿ ಎಷ್ಟ ಮಂದ ಹಗಿದ್ರೆ
ಮೂವರು
ಬೈಕ್ ತಗೊಂಡಾ
ಹ್ಮ್ ಕಾರ್ ಕಾರ್ ತಂಧಿವಿ ಅನ್ನು ಕಾರ ಎಂಟಿನ ಲೊಕೇಶನ್ ಹಾಕಿ ನೀ ಎಂಟಿನ
ಆತ್ತಾರ
ಕಾರ್ ಕಾರ್
ಕಾರ
ಉಳ ತಿನ್ನಲ್ಲ ಅ ಹ್ಮ ಅಣ ಕಾರ್ ತಂದ್ಯಾ
ಖಾರ್ ಯಾವ ಮಾಡಲ್ಪಾ
ಲಂಬೊರ್ಗಿನಿ
ತಮ್ಮದಾ
ಹ್ಮ್ ನಮದೇ ಸ್ವಂತ ಅದು
ಅವ ಎಷ್ಟು ಬಿದ್ದ
ಒಂದ್ ಐವತ್ ಲಕ್ಷ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಂದೆ
ಹ್ಮ್ ಹ್ಮ್ ಕ್ಯಾಶ್ ಹಾ ಏನ
ಫೋನ್ ಪೆ
ಫೋನ್ ಪೆ ನಾ
ಹ್ಮ್ ಫೋನ್ ಪೇ ಯೂಸ್ ಮಾಡ ಕ್ಯಾಶ್ ಪಟ್ಟಲ್ಲ ನೀ ಗೂಗಲ್ ಪೇ ಆಗ್ತ ಡಿಲೀಟ್ ಮಾಡಿ
ಎಕ್ಕ
ರೊಕ್ಕ ಕಟ್ಟ ಕಚ್ಚದ ಹೋದ ರ
ಹೌದಾ
ಹ್ಮ್
ಯಾವ ಕಲರ್
ಕೆಂಪ್
ಕೆಂಪ ಕಲರ್ದಾಗ್ ಆಬ ಕೆಂಪ್ ಡೇಂಜರ್ ಅಂತಲ್ಲ ಆ ಚಲೊ ಚಲೊ ಆತ್ತತಗೊ ಹ್ಮ್ ಹಾ ಆಯ್ತ್ ನೋಡೋ ಜಷ್ಟ್ ನಿಮ್ದ
ನಮ್ದನ್ ಆಗೇದ ನಾವ
ಏನಿತ್ತು ಸ್ಪೆಷಲ್
ಸ್ಪೆಷಲ್ ಚಿಕನ್
ಹ್ಮ್ ಚೇಮ ಪಿಂಚಲ್ಲ
ಹ್ಮ್ ಮತ್ತೆ
ನಾನು ಮಂದಿ ಒಡದ ಬಂನಿ ಯಿಗ
ಏನ್...
ಮಂದಿ ಮಂದಿ ಚಿಕನ್.
ಹ್ಹ್ಮ್ ಹ್ಮ್ ಅವು ಜಂಗ ಫುಡ್ ಗಿಂಗ ಫುಡ್ ತಿಂದಾ ನೀನ....
ಏಯ್ ಅಂತವನ್ ತಿನ್ನಾಲ. ಪುಳ್ಳ ಹೆಲ್ದಿ ಫುಡ್ ನಮ್ದ್............. ಎಲ್ಲ ಹೆಲ್ದಿ ಫುಡ್ ಸಮೋ. ಸ ಗೋಬಿ ಮಂಚೂರಿ ಪಾನಿಪುರಿ ಇಂತ ತಿಂತೀವಿ ನಾವು.
ಹಂತದ್ ತಿನ್ನಬಾರದ........ ಜಾಮಪಡ್ಟ್ಟ
ಅಯ್ ಇಲ್ಲ ಅವು. ಎಲ್ತಿ ಬಾಳ ಒಳ್ಳೇದಂತ ಪಾನಿಪುರಿ ಅವು ಗೋಬಿ ಮಂಚೂರಿ. ಯೇ ಮಂತ್ರ ಬಯಲ್ಲಿ.
ಹಲೋ ಒಟ್ಟಿ ಒಟ್ಟಿ ಬನ್ಯ ಹತ್ತ
ಅ ಹೊಟಿ ನಮಗ್ ಬೇನೆ ಆಗಲ್ಲ ಹೆಣ್ಮಕ್ಳಿಗೆ ಬೇನೆ ಆಗ್ತಾವ
ಯೇ ಬ್ಯಾನ ಆದ ನೋಡುವ ನೀವ ಒಂದ ಜಿಗ್ಗಿತ್ತ ಅಂದ್ರ ನೂಡ ನಿ
ತಿನ್ನ ತಿಂತೀವು ಅವೆಲ್ಲಾ ಹೆಲ್ದಿ ಫುಡ್ ಅವ ನೀಮ್ ಹೆಂಗ್ ಹೇಳ್ತನ
ತಿನ್ನಬರದಂತಾಯ್........... ಅಷ್ಟೇ ಕೆಲಕಚಿ ನೆನಪಸತನಿ. ನಿನ್ನ್ ಇಷ್ಟಪ್ಪಾ
ಇಲ್ಲ ಇಲ್ಲ ನಮಗೆ ಎಲ್ಲ.... ಅಲ್ಲ ದೋಸ್ತ್ಗ ಸಜೆಶನ್ ಹಿಂಗ ಕೊಡತಿಯನ. ಒಲಕ್ ಹೋಗಿದ್ದ ಈಗ ನೀರುಬಟ್ಟು ಬಣ್ಣಿ
ನೀರ ಮಳೆ ಬಂದಏ ಕ್ಯಾನಲ್ನರ.
ಏನ್ ಮಳಲ್ಲ....... ಕಿ ಕ್ಯಾನಲ್ ಎಲ್ಲ........ ಬರ ಬೊರಲ್ ಬೊರಲ್ ನೀರ
ಹ ನಾ ಬಾಟ್ಲೆ ಬಾಟ್ಲೆ ಯೂಸ್ ಮಾಡ್ತೇವಣ್ಣ ನಾವೀಗ.
ಬೋರಲ್ಲ ಅದ.
ಹ್ಮ್.
ಹ್ಮ್
ಬಾಟ್ಲೆಲ್ಲಿ ಹಾಕತಾನ ಒಯದ ಬಾಟ್ಲೆಲ್ಲಿವು ಸ್ಪ್ರೇಡ್ ಬಾಟ್ಲೆ. ಹಟಲ್. ಸಣ್ಣುವ ಇಪ್ಪತ್ತು ರೂಪಾಯದುವು. ಬರ್ಲಾ ಅದು ಬಾಟ್ಲೆಲ್ಲಿ ವೈದ ಹಾಕಕತ್ತಿವಿ
ಏ ಇರ್ಲಿ ಇರ್ಲತಾ ನಾನ ಅದು. ಟಾಣಿ ಕೊಡಲ್ಲ ಇದು ದವಖನ್ಯಾಗ.
ಹ್ಮ್
ಅದ್ರ ಮುಚ್ಚಿಣಕ್ ಇರುದಲ್ಲ ಪೈ ಎಮ್ ಎಲ್ ಟೆನ್ ಎಮ್ ಎಲ್.
ಹ್ಮ ಹ್ಮ
ಅದ್ರಲ್ಲೇ ಹಾಕಬೇಕಾಗಿತ್ತ ಆತ್ ಜಲ್ದಿ ಒಯ್ದ ಮತ್ತೆ ಗಿಡಗಳಳ ಜಲ್ದಿ ಆಗ್ತವಲ್ಲ.
ಹ
ಸ್ವಲ್ಪ ಬಾಳ ಉಸಯೋಗ ಆಗ್ತ ವಲಕ್ಕ ಸಂಚ. ಹ ಇಲ್ಲ ನಮ ಬಲಿ ಒಂದಸಲ್ ಹಾಕ. ಒಂದೇ ಸಾಲ್ಕ್ ಆ ಕಡೆ ಹೋಗ್ತತಿವಿ ನಾವು.
ಹೌದಾ
ಹಾ ನಿಮ್ಮಂಗವು. ಬ್ಯಾರೆಲ್ಲ ನೀರಿನ್ಟಂಕರ್ ಅವ ಚಂತನ ತಿರುಗಿಡ್ದ ಅಂತ ಅಂತಾ ಅವಕ್.
ಡಾಕ್ಟರ್ದಾಗ ಹಾಕಂದೋಯ್ತರಿನ್ ಹಣ್ಣ್.
ಯ ಟ್ಯಾಕ್ಟ್ರಿ ಗಿಕ್ಟ್ರ್ ಇಕ್ತ್ ಬೇಕಾಗಿಲ್ಲ ಅಪ್ಪ ಅಂತದ ಅದಕ್. ಒತ್ತಗಂಡ ಓದ್ತೀವಿ ಯುನಿಟಿ ಆದ ನಮ ಬಂದು ಯುನಿಟಿ
ಬಾರಿ ಬಿಡುವ
ಒಂದ್ ನಾಲ್ಕು ಮಂದಿಗೆ ಒಣನ ಇದ್ದಾರೆ ಬರ್ರಪಾ ಸ್ವಲ್ಪ ಪಿಲಾಕಕ್ ಬರ ಅಂದ್ವಿ ಆಯ್ತಪ್ಪ
ಬರ್ತಾರೆ ಅದ
ಏ ಬರ್ತಾರೀ ನಂಬಲ್ಲಿ ಚೆಂಜ ಆಗಣ ಒಂದಂದ ಚಾಕ್ ಕುಡಸ್ತೀವಿ ಬರ್ಲ್ಲ ಅಂದ್ರ ಹಂಗ
ಮ ಬರ ಮಾಲ್ ಟ ಅಂತ ಬರ ಮಾಲ್ ಡಸ ಹಂಗಾದ್ರ ಬರತ್ನ ಮಾಲ್ ಹೊಡಿಸಿದ್ರ ಬರತ್ನ ಅಂತ ಹೊಡ್ರ
ಹ ಒಡಸಬಕ್ಪ ಮತ್ತೇಮ್ ಮಾಡದಾಗಲ್ಲ ನಮ್ ಕೆಲ್ಸ ಇರ್ತಾವ
ಬತ್
ಅದ ಹೊಡಿಸಿ ಚಂತೆನ ಮಾಡ್ಸಂಬಡುವ ಕೆಲ್ಸ ಮಾಡ್ತಾರ ಹೆಂಗಿದ್ರ
ಯಾವ ಮಾಡ್ತಾವ ಮಕ್ಕ ಬಿಡ್ತಾವ ಕಡೆ
ಇ ನಿಮ್ ದೋಸ್ತ್ ಐಟ್ ನಾಗ ಇಲ್ಲ ನೈಟ್ ನಾಗ
ಹಾ
ಹಾ
ಯಾರು
ನಿಮ್ ದೋಸ್ತಪಾ ಐಟ್ ನಾಗು
ಹ ಒಕ ನಿ ಬಗಏನ
ಯಾಕ ಏನ್ಯದ
ಆಯ್ಕಡೆ ಮಾಡ್ಸಕೊ ಬರ
ಹ ಹಾ ಮತ್ತ ಬೇರೆವ ಏನಾರ ಕಟ್ ಮಾಡಿ ಕೆಪಂದ್ ಮೆಸ್ನು
ಹ
ನೀನ ಸಜ್ಯೂಷನ್ ಕೊಟ್ಟೆ ನೋ ನೀ ಹ್ಮ್ ಹ್ಮ್ ಸಜೆಷನ್ ನೀನೇ ಕೊಟ್ಟೆ
ಹ ಬರ್ತ
ಏ ಬರ್ಬಕ್ ನಿಮ್ ಹುಡಗಿ ಬರ್ತಳಲ್ಲಾ ನೀವು
ಪ್ರವಾಸ ಹಯ್ತ್ ಅಲ್ಲ
ಪ್ರವಾಸಕ್ ನೀವ್ ಹೋಗಿ ಬಂದಿರಲ್ಲಾ ಏನ ಅಲ್ಲ ಇದ್ದ ಅಂದ್ರೂ ವೀಡಿಯೋ ಕಾಲ್ ಮಾಡಿ ಬಿಡ ಆಯ್ತು ಆ
ಪ್ರ ಚಲ್ಪ ಅಂಜ ರ ನಂದೇ ನೆಟ್ವರ್ಕ್ ಪ್ರಾಬ್ಲಮ್ ಅದು ಈ ಗುಡ್ಡದಾಗ ನೆಟ್ವರ್ಕ್ಲ್ಲ ಹಲೋ ಹಲೋ